ಏನಲ್ಲ ಬಾನರಳಿಕೈ್ತಿ ನತ್ತ
ಕಾನು
ಏನ್ ಕೋನ್ಸಿಡೆಂಸ್ ಒಮ್ಮಲ್ಗೆ
ಅದಗತಕಿದ ಹ್ಮ್ ಮತ್ರಿ ಎ ಬತ ಶಕ್ತ ಯಾವ್ ಟಾಪಿಕ್ೇಲೆ ಅತನತ್ರಿ ಏನ್ ಕೋನ್ಸುದ ಏನ್ ಹೇಳಿ ಅಂತ ಮತ್ತ ಏನ್ ಕಾನ್ಸಿಡೆನ್ಸ್ ಇಲ್ಲ ನಮ್ದ
ಅಂದ್ರ ನಾನು ತಿನ್ನತ್ತ ನೀನು ತಿನ್ನತ್ತ ಅದಕ್ಕೆ ಕೇಳ್ದ
ನನ್ ಹೋದೇ ವಿಚಿತ್ರತ
ಹ್ಮ ಅಂದ್ರೆ ಇಬ್ರು ಥಿಂಕಿಂಗ್ ಒಂದೇ ಅದ
ಹ್ಮ್ ನಿಮಗೂ ಅಷ್ಟೆ
ನಾ ಚೊಲೋವರು ಚೊಲೋ ತೊಲವ ತೊಂಬಂದಿ
ಹ ತಡಕಷ್ಟ ಓದುದ ಬರಿಿದ ಮಾತಜ ನ ಹ್ಮ ಹಾ ಅಭ ಜದಾನವುದಾಖತಾಮ ಹ್ಮ್
ಕಲ್ ಸಾರ್ ಬಗ್ಗೆ ಹೇಳ್ರ ಒಂದ ಸ್ವಲ್ಪಕಲ್ಾರ್ ತಲ್ರ ಅವನಿಗ್ ದಿನಾ ನೆಕ್ಸ್ಟ್ ಏನ್ ಹೇಳ್ಬಂತ ಗೊತ್ತಾಗ್ಲಿ ಅಂದ್ರ ತ ಇ ಏ ಎಸಾಂಪಲ್ ಹೇಳ್ತಂತಂದ ಹ್ಮ ಹ ಆತಪ್ಪ ಕವರ್ಲ ಮತ್ತೇನಂತನ ಓಡಲ್ಲಿ ಬ್ಯಾರದೇ ಇರ್ದವ ಬ್ಯಾರದೇ ಹೇಳ್ಬಿಡ್ತಾನನ್ ಚಕ್ಕ ಮುಂದ್ ಯಾವ್ದೋ ಒಂದ ಓಡ್ ತ ಉ ಜಲ್ದಿ್ಮ
ಕೊಡ್ತಾನತ್ತ ಅ ನಮಗೂ ಕೊಡ್ತಾನ ಈಗ ಇವತ್ತು ನಿ ನಿಮ ಕೊಟ್ಟಿದ್ದ ಕೋರ್ಸಮನೆಾಗ ಎರಡು ಅಸೈನ್ಮೆಂಟ್ ಕೊಟ್ಟಿದ್ದ ಈ ಒಂದ್ ಅಸೈನ್ಮೆಂಟ್ ಕೊತ ಒಂದ ನ್ ಇಲ್ಲಿಂದೊಗೋಂಟ್ರ ನಿಂಗ
ನೀ ಎರಡು ಬರ್ದಯಾನ ಹ್ಮ್ ಹ್ಮ್ ಶೇಫಿನ್ೂರರಿಗೆ ಹೊ ಬಾರಿ ಬೈದನಾ ಪಸಾರ ಹ ನಿ ಮಕ್ಳು ಅರ್ಧ ತಾಸ ಬಿಟ್ಟು ಬಂದಾರ ಫೋರ್ ಓ ಕ್ಲಾಕಗೆ ಕ್ಲಾಸ್ ಆಗೈತಿ ಫೋರ್ ತರ್ಟಿ ಬಂದಾರ ಒಂದ್ ಕೇಸಿಂದ ಮ ಕಿಟ್ಟನ್ ಸರ್ ಅನ್ನತ್ತಾರ ನಮಕ್ ಈ ಕ್ಲಾಸ್ ಕ ಆದ ಹ ಕ್ಲಾಸ್ ಕ ವಿ ಐ ಪಿ ತರ ಬಂದಾರ ಫುಲ್ಲ ಏನ್ ನಮ ಕೇಳಲತ್ತ ಅಂದ್ರೆ ನಾಕಕ್ ಗಂಟೆಗೆ ಸ್ಟಾರ್ಟ್ ಆಗ ನೆಕ್ಸ್ಟ್ ಕ್ಲಾಸ್ ಸಿಗ್ ಬಾರ್ರ ಅವರ ಹ್ಮ ಅಂತಂದ ಬೈದ ನೆಕ್ಸ್ಟ್ ಕ್ಲಾಸ್ಿಗೆ ಬರ್ರಿ ಅಂತ ಹ್ಮ್ ಮಕ್ಕಳ ಅಕ್ಕೆ ಸಿಗಂತೀವ ನೀವು ಬುಕ್ ಆಕಾಶ ಆತ ಬುಕ್ ತಗೋ ನ ಬು ಅಂತಂದು ಹೇಳಿ ಹೋದರು ಅಟೆಂಡೆನ್ಸ್ ಆಯ್ತು ಒಂದು ನಾಗ ಹ್ಮ್ ಪಿಒಸಿ ೆಸ್ಟಲ್ಲ ನೆಕ್ಸ್ಟ್ ಸ್ಯಾಟರ್ಡೆ
ನಾನ್ ಹಾಕ್ತೇನಿ ನಾನ್ ಮಾಡತ ನೋಡು ಮತ್ತನ್ ಸಂಸರ ನಮ್ಮ ಕಡೆಲ್ಲ
ಯಾವಗಾರ್ಡನು ನಿಿಯಮ ವವು ಧಾನ ಅ ಅಂದ್ರ ಗಾರ್ಡನ್ ಹೆಸರು ರುತೈತಿ ಜಾಸ್ತಿ ಹ್ಮ್
ನಮದು ಬ ಆ ಶರ್ಬ ಎಮ ಕ ಗಿಡಾ ಗಿಡ ದಪರೆ ಕಡೆ ಚಷಮಾ ಅವರ್ಕ್ ಬಂದನಿ ಒಳಗೆ ಹ್ಮ್ ಚಮ ಮಾಮ ನಿನ್ಗ ಅಂದ್ರ ಅದು ಇದು ಯಾವ್ದದುು ಏನಂತಾರ ಹಳದಿ ಮಯ್ಯ ಏನಂತಾರಲದ ಏನ್ಲಿ ಹೌದಾ ಹ ಕಾಮಲ್ಲಿತ ಇಂಕ ಹಳ್ಕೊಂಡು ಮಾಡಂತ ಅ ಕತ್ಲಾದ್ರೆ ಹ ಮ ್ಯಾಕ್ ಮ್ಯಾಮ್ ಡ ನೀಾ ಅ ನ್ಮ ಓದೋದ್ ಬಗ್ಗೆ ಟಿಪ್ಸ್ ಕೊಡ ನೀ ಟಾಪರ್ ಅದಿಯಲ್ಲಾ.
ಹ್ಮ ಆಯರ್ ಟಾಪರ್ ಮೈನ್ ಪವರ್
ಚಲ ಯಾರ ಜಾಸ್ತಿ ಅವರ ಯತಾರೆಟಿಪ್ಸ್
ನೀನ್ಗೆ ಹ್ಮ್
ಯಾರಿಗಂದ ನಿಂಗ ಬಂದಕ
ಹ್ಮ್ ಹ್ಮ್್ಮ ಎ ಪ ಹ್ಮ್ ಹೌದು
ಮತ್ತ ನೀ ಹೇಳ ಹೆಂಗ ಓದಿ ಅದಕ್ಕ ಕಾರಣ ಏನು ನೀ ಅಷ್ಟು ಪ್ರಾಪರ್ ಆಗಕ ಹೇಳು.
ನಮ್ದ್ರೊಳಗ ಒಬ್ಬ ಮೋಹನ ಅಂತ ಅದಾನ ಅವನೇ ನನ್ಗೆ ಓದಲು ಕಾರಣ ಬರೆಯಲು ಕಾರಣ.
ಅಂದ್ರ ಅವ್ನಿ ಹಾಳ ಮಾಡುದ್ನ. ಅವನ ಓದೋಕೆ ಹೇಳಿಕೊಟ್ಟನ್. ಹಲೋ. ಅಷ್ಟ ಕಟ್ಟಕಾನವ ಯಾರದ ಹಲೋ ಹಲೋ ಅನ್ನತರ. ಯಾರ ಆಕೆ ಅಂತ ಅದಾನೊಬ್ಬ ಹುಚ್ಚಾ.
ಮಬ್ಬ ಮಬ್ಬರಿಕಿತ ಮಬ್ಬದವಾ ಅವರೇ. ಹ್ಮ ಇಷ್ಟ ಎಷ್ಟೇ ಮಾತಾಡ್ಬ. ಇಂದಪ್ಪು ಚ ಇಷ್ಟೇ ಮಾತಾಡ್ಬೇಕ ನೋಡ.
ಮತ್ತ ಶ್ರೀಮಂತರಾಗಿರಿ ರೊಕ್ಕದ ಗಿಡ ಹಚ್ಚಿರಿ ಮನ್ಯಾಗ. ಏನು ಮನ್ಯಾಗ ರೊಕ್ಕದ ಗಿಡ ಹಚ್ಚಿರಿ. ಮತ್ತ ರೂಲ್ಲ ಮತ್ತ ರೊಕ್ಕ ಮಂದ ರೊಕ್ಕ ಆದ್ಮೇಲೆ ಕೊಡ್ರ ಸ್ವಲ್ಪ.
ರೊಕ್ಕ ಬಂದ್ರ ಕೊಡ್ತೀವಿ ತೊಗರಿ ಹತ್ರ ಗಿಡ ಹಚ್ಚಿ ಬೆಳೆದ ಮ್ಯಾಲ. ಹ್ಮ ಬೆಳಸ್ತೆವ್ ಪುಣ ಹೇಳ್ಯನ್ ಮಸ್ತಾಗತ್ತ. ನ ಅದ್ ಅಕೌಂಟ್ ಏನ್ ಮಾಡಿಕೊಡಬೇಕು ನೀನ ರೂಮಿ ಬಂದ್ ಮಾಡಿ ಕೊಡ್ತನ ತಗೋ. ಥಾಂಕ್ ಯು ಕೊಡಿಸಿದ್ಕ. ಅ ನೀ ಮಾಡ್ಬೇಕು ಅಕೌಂಟ್ ಲಾಗಿನ್ ಮಾಡ್ಬೇಕು ಈಗ ಪೇಮೆಂಟ್ ರೊಕ್ಕ ಬರ್ತ. ಮತ್ತ. ಹ್ಮ್ ಬಂದ ತೋರಿಸ್ತೀನಿ ರೂಮ್ ಗ ಬರ್ತ. ಹ್ಮ್ ಆಯ್ತಾ ಈಗ ಬರ್ತೀವಿ. ಹೋಗಿ ಬಾ. ನಾವ ಇಬ್ಬರ ಹೋಗ ಬರ ಅಷ್ಟಕ.
ಲ್ಯಾಬ್ಗಿಗೆ ಯಾಕ ಬರ್ಲಾಗಿ. ಟನ್ ಎಲ್ಲ ಹ ಮೂವರಿ ಆಕಾಶ ಅವರೆ. ಮಿಸ್ಟರ್ ಆಕಾಶ್ ಅವ್ರೇ ಲ್ಯಾಬಿಗೆ ಯಾಕ ಬರಲಾಗೇರಿ.
ಯಾನ್ ಮಾಡೀ.
ಮತ್ ರಫೀಕ್ ಸರಿ ನಮ್ಗ ಒಂದ ಕ್ಲಾಸ್ ಆತ ನಿಮ್ಗ್ ಲ್ಯಾಬ್ ಆ ಕಡೆ.
ಹಲೋ. ಅಲ ಅಮ್ಮ ಮಾತಾಡ ಅಕ್ಯಾ ಶನಿವಾರ ಬಂದ ನಮಗ ಇಬ್ಬರ. ಹ್ಮ ಅ ಬ ಡಿ.
ಎನ್ ಮಾತಾಡ್ಬೇಕು ಹಂಗಗೆ ಇರ್ಬಾರ್ದು ಮತ್ತೆ ಟೆಸ್ಟ್ನ ಅದಂತ ಫ್ರೈಡೆ. ಕ್ಲಾಸಿಫಿಕೇಶನ್ ಆ ಕ್ರೂಡ್ ಡ್ರಗ್. ಹ್ಮ ಬಾಟಾನಿಕಲ್ ಅವನು. ಟಕ್ಸನಮಲ್ ಟನ ಬೊಟೊಲಾಗಿಕಲ್. ಐಸಿಯದ ಓದ ಬಕ್ಕ ಹ ನಿರ ಹ ಬ ಬರಿತಿವ.
ಹ್ಮ.
ಅಲ್ಲಿ ಗಾರ್ಡನ್ದಾಗ ಓದತಾರ ನಿಮ್ ಗಾರ್ಡನ್ದಾಗ ಯಾರಾದ್ರೂ.
ಇಲ್ಲ ಯಾಕ.
ನಿಮ್ ಗಾರ್ಡನದಾಗ್ ಒಂದ ಹುಡುಗಿ ಬುಕ್ ಇಡ್ಕೊಂಡು ಅಸೈನ್ಮೆಂಟ್ ಬರ್ಯತಾಳ ಏನ್ ಹೋಮ್ ವರ್ಕ್ ಬರ್ಯಾತಲ್.
ನಮಗೂ ಛೆಳ್ಳಿ ಮೈಯ ಒದಕತ್ತವ.
ಕಂಪೌಂಡ. ಜೋಶಿತ್ರಿ. ಮತ್ತೇಏನ್ ಹೇಳಿ ಹೇಳ್ರಿ ೊಂಡ್ ಮುಗ ಒಂದು ಎಂಟಪ್ಪ ಅವಲ್ಲಾ ಟಾಪರ್ಸ್ ರಾತ್ರಿ ಓದ್ತಾರ ಅಷ್ಟೇ ಅವ್ರು ಎಕ್ಸಾಮ್ ನಾಳೆ ಅದನಓದ್ತಾರ ಅವ್ರು
ನೋ ಎಂಟ ಹತಗ್ಯಾರ ನ ನಾವ್ ನ ನಮ ತಮ್ಮ ನಾನು ಒಂದೇ
ಅದೇ ಮೇ ತಣ್ಣ ತಂಬ್ರ ಒಂದೇ ಎದ್ದದಕ ಒಂದೇ ರಾತ್ರಿ ಓೋಗ್ತಾರನಲ್ಲ ನಾ ಎಲ್ಲ ದಡರು ಲಾಸ್ಟ್ ಬನ್ಚರ್ಸ್
ಯಾಕ್ರಪ್ಪ ಹೋದ್ರ ನಿಮ್ಗೂ ಮನ್ಯಾಗ ಹಾಕ್ಯಾರಿಲ್ಲ ಓದ್ಬೇಕಪ್ಪನ್ನ್
ಏನ್ ಮಾಡಮ್ ಓದಕ್ ಇಂಟ್ರೆಸ್ಟ್ ಇಲ್ಲ
ಹಓದ್ಬೇಕಾ
ನೀ ಜರ ಟ್ರಿಪ್ ಟ್ರಿಪ್ ಕೊಡೋ ಅವತವಿ
ಈಗ ನಿಮ ಮನತ್ರ ಕೊಡ್ತಾ ಇರ್ತೀನ್ಿ ತಗೋ ಹ್ಮ್ ಎಡು ಅಮ್ರ ಸರಿ ಕೆಸಗೆ ಹೊರಬ ೋನ್ ಮಾತಾ ಮತ್ತ್ ನೆಟಯಂದ್ರೆ ಓಸ ನೋಡುರು ನನ್ಗೆ ಆಕ್ರಂದಿ ವಸ್ಕ ತಮ್ಮನ ಬಾ ಕಡಿದಿರ ಆಗ ನಾನ್ ಬ್ರ ಪೋ ಮಾತಾಡ್ತಾನ ನಾವು
ಕಳ್ಸಕ್ಕಡೆ ದೂರ ಹೊಡದು
ನ ಹಿರ ಉಳಿಸಿ ಹಸಿರು ಉಳಸ ನಮ್ಮ ಆಕ್ಯನ ಕೊಲೆ ಮಾಡ ಆಕೆ ಅವ್ರನ್ನ ಕೊಲೆ ಮಾಡಿ ಹಲೋ ಮತ್ತ ಹ ಹೇಳ ಮರಿ ಹಾಳ ಮಾಡೋದತ್ತ ಗಿಡ ಮುರಿ ಆಗತ್ತಾರ ಕಬ ಅವ್ರಗ
ಮತ್ತ ನಾಳೆ ಒಂಟಿ ಕ್ಲಾಸ್ಿಗೆ ನ
ಮಾತಾಡ್ಲ ನಾಳೆ ಆರ್ ಲೆಕ್ಕರ್ ಚಲೋ ಇಲ್ಲ ಸುಮ್ಮಿಿಲ್ಲಲೆ ಕೂತ್ೋೋಗ್ಬೇಕತ್ ಹತ್ತು ನಿಮಿಷ ಹ ನಿಮಿಷ ಇಏ ಆರು ನಿಮಿಷ ಮಾ ಸು ಕೂೋ್ತೀನಿ ಹತ್ ಮಾಡನಿ ಹಾ ನ ಆರು ನಿಮಿಷ ಮಾತಾಡ ನಿಮಿ ಹ ಇವತ್ತ ಅದೇ ಮಾಡ್ಬೇಕ ಹ್ಮ್
ಆತ ಮನಿಗ್ ಹಚ್ಚಿದ್ದಿ ಫೋನು ಏನಂದ್ರು ಏನಂದಿಲ್ಲ ಹ್ಮ್
ಮಂತ
ಮತ್ತ ಏನಿಲ್ಲಪ್ಪಾ ನಿಮ್ ಕಡೆ ಮಳಿ ಆಗೈತಿ
ನಿ ಮೊನ್ನೆ ಆಗಿತ್ತು ಹ್ಮ್ ಹ್ಮ್ ಅ ಗೊತ್ತಲ್ಲ ಪ
ಹ್ಮ್ ನಿಮ್ಮ ಅಮ್ಮಅವ್ರಿಗೆ ಕೇಳ್ಬೇಕೆಲ್ಲ ಆಗೇತೆ ಇಲ್ಲ ಅಂತ ಕೆತಿ್ಮ
ಮತ್ರಿ
ಮತ್ತೇನಿಲ್ರಿ ಹೇಳ್ಬಕ್ ನೀವ ಏನ್ ಹೇಳೋಣ
ಏನಾದ್ರು ಅರ್ದ ಮರ್ದ ಹಾ ಆರಾಮೇ
ಅಿನ ಒಂದು ತಗೋರಿಿ ಆಕು ನಮಗ್ ಸಾಕ್ರಿ ನೀವೆ ತಿ ಅಬ ನಾಳೆ ಕೂತು ಹೋಗಬೇಡ ಕಾಲೇಜಿಗೆ ಬಾ ಎರಡು ಕ್ಲಾಸ್ ಅಟೆಂಡ್ ಆಗು
ಅ ಬರ್ತೀನಿಪ್ಪಾ ಇಲ್ಲಿ ವೇಸ್ಟ್
ಕಲ್ತಿಲ್ಲ ಸ್ವಲ್ಪ
ಸ್ವಲ್ಪ ಬರ್ತಾವು
ಬರ್ತವು ಸ್ವಲ್ಪ ಹ್ಮ ಮತ್ತ ಫುಲ್ ಯಾರ್ ಕಲಿತರ್ ಹೇಳಮ್ ಹೇಳಮ್ಮ ಕಲಿಯತನ ನಾನ ಈಗ ಈಗ ಜಸ್ಟ್ ಎಂಟ್ರ ಆಗನ್ ಫಾರ್ಮಸಿದ ಫೋತ್ ಸೇಮ್ ಹ ಹ್ಮ್ಮ್ ನಾನು ಹೇಳ್ತಿನಿ ಫುಲ್ ಆದ ಎಲ್ಲ ಕೈ ಬರ್ಕಲ್ಪರ್ ಪಿಡಿಎಫ್ ಆ ಪರ್ಪಲ್ ಹಾಕ ಮಚ್ಚ ಅಪ ಹ್ಮ ವಿಡಿಯೋ ಕಾಲ್ ಬರತಾವ್ ಬರ್ತಾವ ಮತ್ತೇನಿಲ್ಲ ಕೈ ತಕ್ಕೋ ಹೋಗ ಅಣ್ಣ ನಿಮ್ಮ ಹ್ಯಾಪಿ ಬರ್ತ್ಡೇನಾ
ಯಾವ ಲ್ಯಾಬ್ ಆದ ಡೌಟ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್
ಫಿಫ್ಟಿ ಫಿಫ್ಟಿ ಕ್ಲಿಯಾರಿಟಿನ್ ಕೊಟ್ರೆ ಬಾಳ ಚಲೋ ಅಂತ ಅವನ
ಕ್ಲಾರಿಟಿ ಕೊಡ್ಬೇಕಂದ್ರೆ ನೋಡ್ಪಾ ಇವತ್ ಹತ್ತು ಗಂಟೆಗೆ ಫೋನ್ ಮಾಡಂತ ಹೇಳಿ ರಾತ್ರಿ ಕೊಡ್ಪಾ
ಹೌದಾ ಆಯ್ತು ತಗೋ ಸಿಗ್ನಲ್ ಕೊಡ ಸಿಗ್ನಲ್ ಕೊಡತ್ತ ಕೊಡ್ ಸಿಗ್
ಏನ್ ಸಿಗ್ನಲ್ ಅಂದ್ರೆ
ನಂಗು ಗೊತ್ತಿಲ್ಲಪ್ಪ ನಮ್ಮ ತಮ್ಮ ವಿಚಿತ್ರದ ನಾವ್ ನೀ ಕಾಲೇಜ್ ಬಾ ಅಲ್ಲೇ ನೀ ನೀ ಬಿಟ್ಟಿ ಅಂದ್ರೆ ಬಿಡ್
ಹೇ ಇಲ್ಲ ಇಲ್ಲ ನಾಳೆ ಹೋಗ್ತಾವ ಒಂದ್ಸಲಗಾದ್ರ್ ಹೋಗ್ತಾವ ಒಬ್ಬ ಒಬ್ಬ್ರಗೋಸ್ಕರ ಒಳ್ಳೇದ್ತಂದ್ರ ಹೋಗ್ತೀವಿ ನಾ
ಹ ಅಮ್ಮ ಇಷ್ಟೊಂದು ಒಳ್ಳೆ ಗುಣ ಇದ್ರೆ ನಿನ್ಗೆ ನನ್ಗೆ ನಾನು ನಾನಗೆ ಇಷ್ಟಾನೇ
ಹಾ ಎಲ್ಲ ಇಷ್ಟ
ಆಯ್ತು ಒಂದ್ ಸ್ವಲ್ಪ ಕೆಲ್ಸ ನಂಗ ಆಮ್ಲೆ ಕಾಲ್ ಮಾಡ್ಬೋದ ಓಕೆ ಬೈ ಸಿಯು